ಹ.
ನಮಸ್ಕಾರ ಹೇಗಿದ್ದೀರಾ.
ನಮಸ್ಕಾರ ರೇ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ.
ನಾವು ಚೆನ್ನಾಗಿದೀವಿ ಏನ್ ಮಾಡ್ತಿದ್ದೀರಾ
ಏನಿಲ್ಲ ರೀ ಸುಮ್ನೆ ಕಾಲಿಕುಂತಿದ್ವಿ ಒಂಬತ್ ಗಂಟೆಗೆಲ್ಲಾ ನಾಷ್ಟ ಮುಗಸ್ಕೊಂಡ್ ಬಂದೇವ್ರಿ
ಹ ಹೌದಾ ಅ.
ಹೌದ ಖಾಲಿ ಆಗಿ ಬಿದ್ದಿವ್ರಿ ನೀವ ಏನ್ ಮಾಡ್ತಿದೀರಿ.
ನಾವು ಬೇರುವಲ್ಲೆಲ್ಲ ಬಟ್ಟೆ. ಎಲ್ಲ ಮಾಡಿಚೆಂಬೇಕ್ರಿ ಅದು ನಾಮ್ ಅಮ್ಮ ಹೇಳುದ್ರು ಮಾಡಿಚು ಅಂತ ಎಲ್ಲಾ. ಸೈಡ್ಗೆಲ್ಲಾ ಬಂದ್ಬಿಟ್ಟಿದೆ ರೀ ಬಟ್ಟೆ ಎಲ್ಲಾ ಒಂದೊಂದು ಕರೆಕ್ಟ್ ಆಗ ಇಡ್ಬೇಕ್ರಿ ಅರ್ಜೆಂಟ್ ಇರವಾಗ ಎಲ್ಲಾ ಕಿತ್ ಬಿಡ್ತೀವಿ ಮತ್ತೆ ಮಾಡಚ್ಬೇಕ್ರಿ
ಹೌದ್ರಿ ಅದೊಂದು ಹೆಣ್ಮಕ್ಳಿಗೆ ಎಷ್ಟ್ ಬಟ್ಟೆ ಇದ್ರು ಸಾಲಲ್ಲಾ ಬಿಡ್ರಿ.
ಹೌದ ನಿಮಗೂ ಇಷ್ಟ ಅದೆ ರೀ ಬಟ್ಟೆ ಹೊಸ ಬಟ್ಟೆ ಎಲ್ಲ ತಗೋಳಕ್ಕೆ.
ಹಾ ರೀ ಇಷ್ಟಾನೇ ರೀ ಬಟ್ಟೆಗಳ ಎಂತ ತಗೊಂಡ್ರು. ಮತ್ತೆ ಹಾ ನಾಕು ದಿನ ಹಂಗೇನೆ ಇಟ್ಟಿರ್ತೇನ್ರಿ ಬಟ್ಟೆಗಳು ತರ್ತೀನಿ ಹಂಗೆ ಇಡ್ತೇನ್ರಿ ಅಮ್ಮ ಬೈತಾರೆರಿ
ಹೌದ್ರಿ ನಮ್ ಮನೇಲ್ಲೂ ಅಷ್ಟೇ ರೀ ನಂಗ್ ಬಟ್ಟೆ ಅಂದ್ರೇನೆ ಹುಚ್ಚುರಿ ಏನಾದ್ರು ಬಟ್ಟೆ ನೋಡ್ಬಿಟ್ರೆ ನನ್ ಬೇಕು ಬೇಕು ಅಂತನ್ರಿ ಯಾವ್ದೂ ಇಷ್ಟ ಇರಲ್ಲ ರೀ ಬಟ್ಟ್ ಟ್ಟೆ ಚಪ್ಲಿ ಎಷ್ಟ್ ಜೊತೆ ತಗೊಂಡ್ರನು ಮನೇಲಿ ಬೈತಾರೆ ರಿ
ಹೌದ್ರೀ.
ಹೇಳ್ರಿ ಹ.
ಹೇಳ್ಬೇಕ್ರಿ ನೀವೇ
ನಿಮಗೂ ಇಷ್ಟನಾ ಚಪ್ಲಿ ಆತರ ಎಲ್ಲಾ ತಗೋಣಕ್ಕೆ
ನನ್ಗ್ ಚಪ್ಪಲಿಿದಾಗ ಅಷ್ಟೊಂದ ಇಷ್ಟ ಇಲ್ರಿ ಆದ್ರೆ ಬಟ್ಟೆಗಳು ತಗೋತೇನ್ರೀ
ಬಟ್ಟೆಗಳ್ ತಗೊಂಡು ಇಟ್ಕೊತೇನೆಿ ನಾನು ಬ. ಬೀರು ಅಲ್ಲಿ ಬಟ್ಟೆಗಳು ನೀಟಾಗಿ ಇಟ್ಕೊತೀನ್ರಿ ಹಂಗೇನೆ ಚಲಾಪಿಲಿಯಾಗಿ ಮಾಡಲ್ಲ ರೀ.
ಹೌದ್ರಿ ಮನೆ ಅಲ್ಲಿ ನನ್ ತಮ್ಮ ಅಪ್ಪ ಇರ್ತಾರಲ್ರಿ ಅವ ಅವ್ರ ಗೊತ್ತ ಗೊತ್ತಾಗಲ್ಲರಿ ನಾವಾದ್ರೆ ಹೆಣ್ಮಕ್ಳು ಇಟ್ಕೊಂತೀವ್ರಿ ನೀ ಅದು ಚೆನ್ನಾಗಿ್ ಇಟ್ಕೊಂಡ್ ಕರೆಕ್ಟ್ ಆಗ ಇಟ್ಕೊಬೇಕಂದ್ರ ಅವ್ರಗ್ ಗೊತ್ತಾಗಲ್ರಿ ಕಿ. ತ್ ಎಸ್ತ್ ಬಿಟ್ಟು ಹೋಗ್ಬಿಡ್ತಾರೆ ರೀ ಅರ್ಜೆಂಟ್ ಅಲ್ಲಿ.
ಹೌದ್ರಿ.
ಅದೇ ಎಷ್ಟು ಬಟ್ಟೆ ಇದೆ ರಿ ಎಷ್ಟು ಒಂದು ಅಮ್ಮ ಸೀರೆನೇ ಎಷ್ಟು ಮಾಡ್ಚಬೇಕು. ತರೀ ಜಾಸ್ತಿ ಕೆಲ್ಸ ಇರತ್ತೆ ನಿಮ್ದು.
ಓ ಅಮ್ಮನ್ ಸೀರನು ನೀವೇ ಮಡ್ಚಬೇಕೆನ್ರಿ ಇವಾಗ.
ಹೂರೀ ಜಾಸ್ತಿ ಇದೆ ರೀ ಅವ್ರ ನಮ್ಗೆ ಹೇಳ್ತಾರೆರೀ ನನ್ ಜಾಸ್ತಿ ಇದೆ ಅಂತ ಅವ್ರದ್ದೇ ಜಾಸ್ತಿ ಇರತ್. ತ್ತೆ ಮತ್ತೆ ಅವ್ರ ಹಾಕದೇ ಇಲ್ಲರಿ ಸುಮ್ನೆ ಅವರೂ ತಗೊಂತಾರೆ.
ಹೌದ್ರಿ ಕಷ್ಟಾನೇ ಬಿಡ್ರಿ ಬಟ್ಟೆಗಳನೆೆಲ್ಲ ಮಾಡ್ಚೋದ ತರೋದು ತಗ್ಯೋದ ತಂದು ಒಗ್ಗ್ಯೋದು ಅಷ್ಟ ಕೆಲ್ಸ ಇರತ್ರಿ ನಮದ. ಅಮ್ಮಂದ್ರೆಲ್ಲಾ ಬಟ್ಟೆ ಮಡ್ಚ ಅಂದ್ರೆ ಆಗದೇ ಇಲ್ಲರೀ.
ಮತ್ತ ಬಟ್ಟೆ ಒಗ್ಯ ಟೈಮಲ್ಲಿ ಅಯ್ಯೋ ಯಾಕ ಇಷ್ಟ ಬಟ್ಟೆ ಅಂತ ಬೈಕೊಂತೀವ್ರಿ. ಇಲ್ಲ ಅಂದ್ರೆ ಬಟ್ಟೆ ಇಲ್ಲ ಇಲ್ಲ ಅಂತೀವ್ರಿ ಎಲ್ಗಾದ್ರೂ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಸ ಬಟ್ಟೆನೆೇ ಇರ್ಬೇಕ್ರಿ ನಮ್ಗೆ.
ಹೌದ್ರಿ
ಮತ್ತೆ ಹಾಕಿರೋ ಬಟ್ಟೆನ ಇನ್ನೊಂದು ಎಲ್ಲಾದ್ರೂ ಹೊಸ ಜಾಗದಾಗ ಹೋಗ್ಬೇಕಂದ್ರೆ ಮತ್ ಸೇವೋ ಇದ್ ಹಾಕಿದೀವಿ ಇದು ಬೇಡ ಅನ್ಸ ಬೀಡತ್ತೇರಿ ನಮ್ಗೆ
ಹೌದ್ರಿ ಹೆಣ್ಮಕ್ಳೇ ಹಂಗೆ ಅಲ್ರಿ ಒಂದ್ಸಾರಿ ಬಟ್ಟೆ ಹಾಕಿದ್ದೆ ಮತ್ತೆ ಯಾವ್ದಾದ್ರೂ. ಹಬ್ಬಕ್ಕಾಗ್ಲಿ ಮತ್ತೆ ಯಾವದೇ ಕಾರ್ಯಕ್ರಮಕ್ಕಾಗ್ಲಿ ಮತ್ತೆ ಆ ಬಟ್ಟೆಗಳನ್ನೇ ಹಾಕಲ್ಲ ಅಲ್ರೀ.
ಹೌದ್ರಿ ಹಂಗೆ ಎಷ್ಟೋ ಬಟ್ಟೆ ನಂದು ಹಂಗೆ ಬಿದ್ದಿದ್ದೆರಿ ಒಂದ್ಸತಿ ಹಾಗ್ಬಿಟ್ಟ್ಮೇಲೆ ಅದ್ ಮುಗಿತ ತರಿ ಅಷ್ಟೇ ಇನ್ಮೇಲೆ ನಾನ ಹಾಕಲ್ಲ ಅಂದಬಿಟ್ಟಿನಿ ಅಮ್ಮ ಬೈ ತರೇರಿ ಎಷ್ಟ ಬಟ್ಟೆ ಹಂಗ ಮಾಡ್ತೀಯ ಸುಮ್ನೆ ಹಂಗೆ ಇಟ್ಕೊಂಡ್ ಪೂಜೆ ಮಾಡ್ತೀಯ ಅಂತಾರೀ.
ಹೌದ್ರಿ ಹಂಗೇ ರೀ ಹೆಣ್ಮಕ್ಳು ಎಷ್ಟ್ ಬಟ್ಟೆ ಇದ್ರು ಸಾಲಲ್ಲ ರೀ ಅವ್ರಿಗೆ.
ಮತ್ತೆ ಆ ಚಪ್ಲಿನೂ ನೋಡಿ ಎಷ್ಟು ಇದ ಅಂತಾರೆರೀ ಮನೆಯಲ್ಲಿ. ಆದ್ರೇನು ತಗೊಂಬೇಕು ಅಂತ ಅನ್ಸತ್ತೆರಿ ದುಡ್ಡ ಇದ್ರೆ ತಗೊಂಡ ಬಿಡ್ಬೇಕು ಅನ್ಸ್ ಬಿಡತ್ತೇರಿ.
ಹೌದ್ರಿ
ಏನ್ ಮಾಡ್ತಿದ್ದೀರಾ ಇನ್ನ
ಏನಿಲ್ಲ ರೀ ನಾನು ಇನ್ನು. ಬಟ್ಟೆಗಳ ನಾನು ಒಗಿಬೇಕ್ರಿ ಮೇಲೆ ಬಟ್ಟೆ ಒಗ್ಯಕ್ ಹೋಗ್ಬೇಕ್ರಿ. ನೀವ್ ಬಟ್ಟೆಗಳನ್ನೆಲ್ಲಾ ಒಗ್ದ ಹಾಕಿದ್ರಿ.
ಹ್ಮ್ ಇಲ್ಲ ರೀ ಬೆಳಿಗ್ಗೆ ನಮ್ಮಮ್ಮ ಒಗಿ ಒಗ್ದ್ರಿ ಅನ್ಸತೆೇರಿ.
ಹೌದ್ರಿ
ಈ ಬಿಸ್ಲಲ್ಲಿ ಹೋಗ್ತೀರರೀ ಇಷ್ಟ ಬಿಸ್ಲಿದೆ. ನಿಮ್ ಕಡೆೇನು ಬಿಸ್ಲ್ ಇದೆ ಅಲ್ವಾ.
ಹೂರಿ ಸಿಕ್ಕಾಪಟ್ಟೆ ಬಿಸ್ಲಿದೇರಿ. ಈಗ ಹೋಗಲ್ಲರಿ ಇನ್ನು ಸಾಯಂಕಾಲ ಹೋಗ್ತೆರಿ. ಸಾಯಂಕಾಲ ಒಗಿತೀವ್ರಿ ಇವಾಗ ಒಗಿಯಲ್ಲರೀ.
ಹ ರೀ ಅದ್ಲೆ ಒಳ್ಳೇದ್ರಿ ಈ ಬಿಸಲಲ್ಲಿ ಹೋದ್ರೆ ಮತ್ತೆ ಫುಲ್ ಸುಸ್ತಾಗ್ ಬಿಡ್ತೇವ್ರಿ.
ಹೌದ್ರಿ ಮತ್ತೆ ನಿಮ್ ಮನೇಲಿ ಹಸುಗಳನೆಲ್ಲ ಸಾಕಿದೀರಾರೀ.
ಹ್ಮ ಸಾಕ್ತಿವ್ ಸಾಕ್ತಿವಿರಿ ಇದು ಹಸು ಎಲ್ಲಾ ಇದೆ.
ಹೌದಾ ರೀ ಹಸ್ ಹ್ಮ್ಮ್ ನಾವು ಹಸುಗಳ ಸಾಕಿದೀವ್ರಿ.
ಹೌದು ಅದ ಇದ್ರನು ಕೆಲ್ಸ. ಸರಿ ಜಾಸ್ತಿ ಕೆಲ್ಸ ಅದಕ್ಕೂ ಹಾ ಇದಾಗಬೇಕು. ಊಟಾ ಎಲ್ಲಾ ನೋಡ್ಕೊಂಡ್ ಬೇಕ್ರಿ ಒಂದೊಂದ್ಸರ್ತಿ ಕಾಯಿಲೆ ಬಂದ್ಬಿಡತ್ತೆ ಅವ್ರನ ಡಾಕ್ಟ, ತರಕಾರಿಬೇಕು. ಈ ಬಿಸಲ್ಲಿ ಲಿಪ್ ಪಾಪ ಇರಕ್ಕೂ ಆಗಲ್ಲ ರೀಗ ಗರ್ಭಿಣಿ ಹಸುಗಲ್ಂದ್ರು ಪಾಪ ಹೆಂಗಿರತ್ತೋ ಪಾಪ.
ಹೌದ್ರಿ ಮತ್ತೆ ನೀವು ಮೇವು ಎಲ್ಲ ಆಗ್ತೀರಿ ಹಸುಗಳಿಗೆ ಮತ್ತೆ ಮೈ ತಳ್ಯೋದು ಅದ್ದನ್ನ. ಹಸುಗಳಿಗೆ ಹುಲ್ಲಾಕೋದು ಮತ್ತೆ ದನ ಕ ಹಾಲು ಕರಿಯೋದು.
ನನ್ನ ಅಮಲ್ಲ ಅದು ಬೇರೆ ತರ ರೀ ಅದು ನಾವು ಏನಾದ್ರು ಹಾಕಾಕ್ ಹೋದ್ರೆ ಕೈಯ ಎಲ್ಲ. ಇದಾಗಬಿಡತ್ರಿ ನಾ ಹೋಗಲ್ಲರಿ ನನ್ ತಮ್ಮ ಅಮ್ಮ ಅವರೆಲ್ಲಾ ಆಕ್ತಾರ ರೀ ಕೈಗೆಲ್ಲಾ ಇದಾಗ ಇರತ್ತರಿ ಅದ್ ಫುಲ್ಲು ಶಾರ್ಪ್ ಆಗಿರತ್ತೆ ರರಿ ಕತ್ತಿ ತರ ಇರತ್ತೆ ರೀ ಆ ಹುಲ್ಲು.
ಹೌದ್ರಿ
ನಿಮ್ ಕಡೆ ಆತರ ಇಲ್ವಾ.
ಇರತ್ತೇ ರೀ ನಾವು ನನ್ಗ ಆಕೆ ಎಲ್ಲ ರೂಢಿ ಐತ್ರಿ ಆಕ್ತೇನ್ ರೀ ನಾನ್ ಯಾವಾಗಣ.
ಅವಾಗೂ ನನ್ ಬುದ್ಧಿ ಕೊಟ್ರೆ ಅವಾಗ ಹೋಗ್ ಮಾಡ್ತನ್ರಿ ಇಲ್ಲಾಂತ- ಇಲ್ಲ ಯಾರು ಮನೆಯಲ್ಲಿ ಇಲ್ಲ ಇಲ್ಲ ಅಂದ್ರೆ ನಾನು ನಾವೋಗ ಹಾಕ್ತೇನಿಲ್ಲ ಅಂದ್ರೆ ಇಲ್ಲರಿ.
ಹೌದ್ರಿ
ಹೌದು ನಿಮ್ಗೆ ಹೂ ಕಟ್ಟೋದ್ ಬರತ್ತಾ.
ಹಊ ಹೂ ಕಟಕ್ ಬರತ್ತರಿ ನಿಮಗ್ ಬರಲ್ಲ ರೀ ಹೂ ಕಟಕ್ಕೆ
ಅದು ನೆನ್ನೆ ಕಲ್ತ್ಕೊಂಡೆರಿ ಅದು ಕೈಯಲ್ಲಿ ಕಟ್ಟೋದ್ ಕಲ್ತ್ಕೊಂಡಿಲ್ಲರಿ. ಕಾಲಲ್ಲಿ ಕಟ್ಟೋದ್ ಕಲ್ತ್ಕೊಂಡಿದೀನಿರಿ
ಹೌದ ರೀ ನಂಗ ಕೈಯ್ಯಲ್ಲಿ ಕಟ್ಟಕ್ ಬರತ್ತರಿ ಫಸ್ಟ್ ನಾನು
ಎಲ್ಲಿ ರ್ರೀ ಹಲೋ
ಅಲ್ಲಿಲ್ದೇ ಬರ ಅಲ್ರರಿ.
ಹಾ ರೀ ಕೈಯಲ್ಲಿ ಬರಲ್ಲ ರೀ ಅದೊಂತರ ಎಷ್ಟು ಕ ಇದ ಮಾಡ್ರೆ ಅದನೂ ಬಂದಿಲ್ಲ ರರಿ ಅದಕ್ಕೆ ಕಾಲಲ್ಲೇ ಕಟ್ಕೊಂಡದ್ ಕಲ್ತ್ಕೊಂಡನೇ ರರಿ
ಹೌದ್ರಿ ಏನ್ ನಿನ್ ಕಾರ್ಯಕ್ರಮ ಅದನಾದ್ರರು ಇತೇಏನ್ರರಿ ಹೂ ಕಟ್ಟದ್ರಿ.
ಹಾ ರ ಸು ಒಮ್ಮೆ ನೆನ್ನೆ ಮಲ್ಲಿಗೆ ಹೂ ಇತ್ತ ಅಮ್ಮ ನಮ್ಮ್ ಚಿಕ್ಕಮ್ಮ ಹಾ ಅವ್ರಗೆಲ್ಲಾ ಕಟ್ತಿದ್ರ ನಾನು ಕಲ್ತ್ಕೊ ಅಂತ ಹಓದೇರಿ ಅವ್ರ ಕಲ್ತ್ ಕೊಟ್ರಿ ಕೈಯಲ್ಲಿ ಆದ್ರೆ ಬಂದಿಲ್ಲ ರರಿ ಅದಕ್ಕೆ ಕಾಲಲ್ಲಿ. ಇನ್ನೊಬ್ಬರು ದೊಡ್ಡಮ್ಮ ಎಲ್ ಕೊಟ್ರಿ ಹಿಂಗ ಕಟ್ಬೇಕು ಅಂತ.
ಹ್ಮ್- ಕಲ್ತ್ಕೊಂಡ್ರಿ ಕಟ್ಟೋದನ್ನ.
ಹೌದ್ರಿ ಊರಲ್ಲಿ ಇದ್ರೆ ಏನು ಆತರ, ಒಂದು ಕೆಲ್ಸ ಎಲ್ ಕೊಡ್ತಾರ ರೀ
ಹ- ಹೌದ್ರಿ ಏನಾದ್ರು ಕಲಿಬೇಕ್ರಿ ಯಾಕಂದ್ರೆ, ಮುಂದೆ ಯಾವ್ದಾದ್ರು ಒಂದ್ ಸಮಯದಲ್ಲಿ ನಮ್ಗ ಹೆಲ್ಪ್ ಆಗತ್ತೇ ಅದು ಏನಾದ್ರು ಇವಾಗ ಹೂ ಕಟ್ಟದಾಗಿ ಇರ್ಲಿ ತನಿಗಳಿಗೆ ಹಾಲ್ ಹಾಲ್ ಕರಯೋದಾಗಿರ್ಲಿ ಮೇವ್ ಹಾಕದಾಗಿರ್ಲಿ. ಎಲ್ಲಾನು ಕಲಿ
ಹೌದ್ರಿ ಕಲ್ತ್ರಿೇನೇ ಒಳ್ಳೇದ್ರಿ ಯಾರಿಲ್ಲ ಅಂದ್ರೆ ನಾವ್ ಮಾಡ್ಬೋದಲ್ವಾ
ಹೌದ್ರಿ ಇವಾಗ ಯಾರ್ ಮೇಲೂನು ನಾವ್ ಅವಲಂಬನೆ ಆಗಕ್ ಆಗಲ್ಲರಿ ಇವಾಗ ಒಂದ್ ಕೆಲ್ಸ ಆಗ್ಲಿ ಅವ್ರಗ್ ಮಾಡಕೊಡು ಅಂತ ನು ಹೇಳಕ್ ಆಗಲ್ಲ ಅವ್ರದೆ ಕೆಲ್ಸ ಇರ್ತಾವ್ರೀ ಯಾವ್ದೇ ಆಗ್ಲಿ ರ ನಮ್ ಕೆಲ್ಸ ನಾವ್ ಮಾಡ್ ಕೊಂಡ್ರೆ ಚನ್ನಾಗಿರುತ್ತೆ
ಹರಿ ಬೇರೆಯವ್ರನ್ನ ಯಾವಾಗೂ ಸಹಾಯ ಕೇಳಿದ್ರೆ ನಮ್ಗೆ ಒಂಥರ ಅನ್ಸ್ಬಿಡತ್ತೆ ಅವ್ರಿಗು ಇವ್ರೇನಪ್ಪ ಪ್ಪಾ ಹಿಂಗ ಕೇಳ್ತಾರೆ ಯಾವಾಗೂ ನನ್ನ ಅನ್ಸರ್ತೆೇರಿೀ ಅದಕ್ಕೆ ನಮ ಕೆಲ್ಸ ನಾವ್ ಮಾಡ್ಕೊೊಂಡ್ ಬೇಕ್ರಿ
ಹೌದ್ರಿ
ಮತ್ತೇ ನಾನು ಇದು ರಂಗೋಲಿ ಹಾಕೋದು ಕಲ್ ಬರ್ತಿತ್ತು ರೀ ಆದ್ರೆ ಆದ್ರ ಅಮ್ಮ ಆಕ್ತಿರ್ತಾರ ಅದನ್ನ ನೋಡಿ ಕಲಿಬೇಕು ಅನ್ಸತ್ರಿ ಚೆನ್ನಾಗ್. ಚೆನ್ನಾಗ್ ಆಗ್ಬೇಕು ದೊಡ್ಡ ದೊಡ್ದು ಅಂತ ನಿಂಗ ಬರತ್ತೇರಿೀ.
ಹ ನಂಗೆ ಚುಕ್ಕೆ ಇಟ್ಟು ರಂಗೋಲಿಗಳು ಬರ್ತಾವ್ರಿ ಹಂಗ ಹಂಗೆ. ಇವಾಗ ರೊತ್ತ ಹಾಕ್ಬಿಟ್ಟು ರಂಗೋಲಿ ಹಾಕ್ಕರಲ್ಲಿ ಆ ತರದ ರಂಗೋಲಿನೂ ಬರುತ್ತೇರಿ ನಿಮ್ಗೆ ಈಗ ಯಾವ್ ತರ ರಂಗೋಲಿಯ ಕಲ್ತಿದ್ದೀರಾ ನೀವು
ಹ ನಮ್ಗೆ ಅದು ಗೊತ್ತ ಇತ್ ರಿ ಅಂದ್ರೆ ಯಾರ್ ನೋಡ್ರಿ ಯಾರಾದ್ರೂ ಹಾಕಿರೋದ್ ನೋಡ್ರೆ ಮತ್ತೆ ಮತ್ತೆ ನಾನೇ ಬಿಡಸ್ತೇನ್ ರೀ ಇಲ್ಲಾಂದ್ರೆ ಈ ಮೊಬೈಲು ಅದ್ರಲ್ ನೋಡ್ರಿ ಬಿಡಸ್ತೇನ್ ರೀ ನಾಮ್ ಅಮ್ಮ ಒಂತರ ಬೇರೆ ತರ ಆಗ್ತರ್ ದೇ ಒಂಥರ ಆಗ್ತಾರ ರೀ ಅದು ಸ್ವಲ್ಪ ಕಷ್ಟ ಆಗತ್ತೆ ರೀ ನಮ್ಗೆಲ್ಲ
ಹ ಗೆರೆ ಎಳ್ದು ಎಳ್ದು ಅಮ್ಮಂದ್ರೆಲ್ಲಾ ರಂಗೋಲಿ ಆಗ್ತಿರ್ತಾರೆ ಬೆಳಿಗ್ಗೆ ಎ ತಕ್ಷಣ ಅದೇ ಕೆಲ್ಸ ರೆ ಅವರ್ದು ಮನೆ ಅಂಗ್ಗಳ ಬಗ್ಲ ತೊಳೆ್ದ ರಂಗೋಲಿ ಹಾಕದು
ನನ್ಗೂ ಇಷ್ಟಾರಿೀ ಏನಾದ್ರು ಹಬ್ಬ ಬಂದ್ರೆ ಆಗ್ಬೇಕು ಅಂತ ಅವಾಗ ಬೇರೆ ಬೇರೆ ಬಣ್ಣಗಳು ಹಾಕಿ ಚೆನ್ನಾಗಿರತ್ತ ರೀ ಹಾಕಿ ಇದ ರಂಗೋಲಿನೇ ನೋಡ್ಬೇಕಂದ್ರೆ ಇಷ್ಟ ಇಷ್ಟ ಆಗುತ್ತೆ ರಿೀ ಮನೆ ಮುಂದೆ
ನೀವ್ ನಿಮ್ ಅಮ್ಮಗ್ ರಂಗೋಲಿಗೆ ಬಣ್ಣ ತುಂಬಕದ್ರೂ ಸಹಾಯ ಮಾಡ್ಬೋದಿಲ್ರಿ
ಮಾಡ್ತೀನ್ ರೀ ಹಬ್ಬಾ ಇದ್ರೆ ನಾನ್ ಯಾವಾಗಾದ್ರು ಮನೇಲಿ ಇದ್ರೆ ಮಾಡ್ತೇನ್ ರೀ ನಮ್ಮ ಕೊಡಲ್ಲ ಏನೋ ಒಂದು ಮೊಬೈಲ್ ಅಲ್ಲಿ ನೋಡ್ಕೊಂತ ಆಕ್ತಿನ್ರಿ ಚುಕ್ಕಿದುು ಇಲ್ಲಾಂದ್ರೆ ವೃತ್ತ ತನಿಂದ ಬರತ್ತಲ್ವಾ ಆತರ ರಂಗೋಲಿ ನು ಹಾಕ್ತಿನಿ
ಓ ಬರುತ್ತಾ ನಿಮಗೂ
ಅಷ್ಟ ದೊಡ್ಡ್ದಾಗ ಚೆನ್ನಾಗ ಏನ್ ಬರಲ್ಲ ಬ ಆದ್ರೆ ನೋಡಕ್ ಚೆನ್ನಾಗೇ ಇರತ್ತರಿೀ ಹಾಕೋದು
ಹಾ ಹೌದ್ರಿ ಅಮ್ಮಂದಿರ್ ತರ ರಂಗೋಲಿನ ನಾವು ಬಿಡ್ಸಕ್ ಕಲಿಬೇಕಲ್ರಿ
ಹೌದ್ರಿ ಚೆನ್ನಾಗಿರ್ತ ಅವರ್ದು ಪ್ರತಿ ಹಬ್ಬದ ಟೈಮ್ ಅಲ್ಲಿ ಎಲ್ಲರ ಮನೆ ಹತ್ರ ಹೋಗಿ ನೋಡ್ರೆ ಒಂದೊಂದ್ ರಂಗೋಲಿ ಒಂದೊಂದ್ ತರ ಇರತ್ತ ರೀ ನೋಡಕ್ ಚ ಚಂದ ಇರತ್ತೆ ಅಲ್ವಾ
ಹೌದ್ರಿ ಕಲೀರಿ ರಂಗೋಲಿನ ಚೆನ್ನಾಗಿರತ್ತೆ ಕತ್ರೆ
ಹೌದ್ರಿ ಇನ್ನೆಂನ್ರೀ
ಏನಿಲ್ಲಾರಿೀ ಸರಿ ರಿ
ಸರಿ ರೀ ಮತ್ತೆ ಸಿಗೋಣ
ಹಾಂ ಸಿಗಣ ರೀ
ಹ್ಮ್